ಹಾ ಹೇಳನಸ ಆರಾಮ.
ಹಾಕ ಆರಾಮದಿ ನೀ ಆರಾಮದಿ ಅಲ್ಲ.
ಹ್ಮ್ ಆರಾಮ್ ನೋ.
ಹ್ಮ್.
ಏನಿಲ್ಲವಾ ಅದು ಅಲ್ಲಿ ಹನುಮಾನ್ ಟೆಂಪಲ್ಕ್ ಹೋಗಿದ್ದ.
ಹ್ಮ್.
ಹ್ಮ್ ಅದೇ ಹೋಗಿ ದರ್ಶನ ಮಾಡುದವು. ಅದೇ. ಇನ್ನೊಂದ ನಂದ್ರ. ಅರ್ಲಿ ಚಲೋ ಹದ್ದ ಅಂದ್ರ. ಎಲ್ಲಾರ್ಕ ಬಂದವ್ರ ಎಲ್ಲಾ ಕೈಗ ಕೆಂಪ ದಾರ ಕಟ್ತಾರ.
ನಾವ್ ಹೇಳಿದ.
ಹ.
ನಾವ್ ಹೇಳ್ಬೇಕೇನೆ ಅವ್ರಾಗಿ ಕಟ್ತ.
ಇಲ್ಲ. ಎಲ್ಲಾರ್ಗ ಪ್ರತಿಯೊಬರಿಗನು. ಎ ಅಲ್ಲಿ ಹೋದವ್ರಿಗೆ ಎಲ್ಲರ್ಗ.
ಗುಡಾಗ
ಹಾ ನಾವ್ ಹೇಳಿ ಬಿಡ್.
ಹ್ಮ್.
ಹ್ಮ್ ಅದು ಒಂದ್ ಚಛಲೋ. ಸನ್ನೆ. ಮತ್ತ ಒಳ್ಳದಾಗ್ಲಿ ಅಂತೇಳ ಅವ್ರ ಹ ಅದು ದರಕ್ಕ ಅದಕ್ಕೇನು ಏನುೋ ರೊಕ್ಕ ಕೊಡೋದಿಲ್ಲ ಏನಿಲ್ಲ ನಿಮ್ ಇಚ್ೆ ಆಯತ ತಂದ್ರ ಕೊಡ್ಬೋದು. ಇಲ್ಲ.
ಈ ತಂದ್ರೆ ಇಲ್ಲ. ಹ್ಮ್ ನಮಗ್ ದೇವ್ರ ಕಾಣಿಕಿ ಎಷ್ಟು ಕೊಡ್ಬೇಕ ಅನ್ಸ್್ತದ ಅಷ್ಟು. ಹ್ಮ್. ಚಲೋಲ್ಲ. ಹ. ಹ್ಮ್ ಸ್ವಲ್ಪ ಅದು ಕಟ್ಕೊಂಡ್ ಬೆಳಕೆ ಹಿಡ್ಕೊಂಡು ಸಕಾರಾತ್ಮಕ ಶಕ್ತಿ ಬಂದಂಗ ಅನ್ಸಿರ್ಬೇಕಲ್ಲ.
ಹ್ಮ್ ಹ್ಮ. ನಲ್ಲದು ಅದ ಮ. ಎಲ್ಲ ಪರಿಸ್ಥಿತಿ ನಗೆ.
ನೀ ಪೋನ್ಟ್ಟ ಎಲ್ ಹೋಗಿದಿ. ಹ್ಮ್ಮ್. ನಿಮ್್ದನಿ ಸಣ್ಣ ಕೆಸ ಆತಿತ್ತಾ.
ಹ್ಮ ಹ್ಮ ಹ. ನಾಷ್ಟಕ್ಕ ಎಲ್ಲ. ಅಡ್ಗನ್ ನಡತ. ರಾತ್ರಿ ಊಟ ಮಾಡಿದ್ದೇನ ಅದಕ್ಕ ಅದೇ ಊಟ ಮಾಡಿದ್ದ. ಮಾಡ್ಬೇಕ.
ಹ್ಮ್ಮ್. ಮಧ್ಯಾಹ್ನ ಅಡ್ಗ ಮಾಡ್ಬೇಕೇನು ಅಂದ.
ನಿಂದು.
ನಾನು ಮಾಡ್ಬೇಕು ಹ ಹೆಸರು ಕುದಸಾಕ ಇಟ್ಟೀನಿ ಹೆಸರು ಕಾಳ ಸಾರು ಮಾಡ್ಬೇಕಂದು. ಇವತ್ತು ಸಂತೆ ಅಲ್ಲ ನನ್ನಮ್ಮ ಮೂರ್ದು ಸಂತಿ ಮಾಡ್ಬೇಕು ಕಾಯಪಲ್ಯ ಇಲ್ಲ. ಅದ್ಕ ಯಾರ್ ಹೋಗ್ತಾರನ್ ನೋಡ್ಲತ್ತನಿ ಅವ್ರ ಕೈಯಲಿ ಉಸುಳಿದ ಕರ್ಸ್ಬೇಕಂದು. ಒಂದ್ ಇಪ್ಪತ್ ರೂಪಾಯಗ ಆಮೇಲೆ ಈಗತ್ತ ಬಿಸ. ಹಾ.
ಹಾ.
ಬಿಸಿನದಲ್ಲಾ ಈಗ ಸಂತಗ್ ಹೋಗಬೇಕತ್ ಬಿಟ್ಟಿರಿ
ಹೌದು
ಹ್ಮ್ ಮತ್ತೆ
ಮತ್ತ ಇಲ್ ಏನಲ್ಲ ನೋಡು ಹೇಳ್ಬೇಕದು ನಿಮ್ದು
ನಿಮ್ ಕಡೆನೇ ಇನ್ನು ಎಷ್ಟು ದಿನ ಕಾರ್ಯಕ್ರಮಸ ಹ
ಹ ಈಗ ನಾ ಹದಿನೇಳೇಳನೇ ತಾರೀಕು ಒಂದುದ ಕಾರ್ಯಕ್ರಮ
ಶಾಲ್ ಉತ್ಸಹು
ಇಲ್ಲ ತೊಟ್ಲ ಹಾಕತದ
ಹ್ಮ್
ಅ ಅಲ್ಲಿ ಹೋಗಕು ಒಂದ್ ಹ ಭಲ ಅಸಿನಿ ಮತ್ತ ಅದು ತೊಟ್ಲ ಅದು ಶಾಮಚ ಕಾರ್ಯಕ್ರಮಕ್ಕ ಅವರು ಒಂದ್ ಸೇರಿ ಕೊಡ್ಸಾರ
ಜೋರಾಯ್ತವಾ
ಅದನೇ ಹಾಕುವ ಅದು ಇದಕ್ ಹೋಗಿದ್ದಿಲ್ಲ ನ ಹ ಬಟ್ಟ ಬಡಡಿ ಚಾಪ್ ಬ ಸಂತೆ ಮಾಡಕ್
ಹ್ಮ್ ಹ್ಮ್
ಅವಾಗ ಅಲ್ಲಿ ಬಂದ್ ಕೊಡ್ಸರು
ಹಾ ಅದೇ ತಗೊಂಡೇನು ಜಂಪರ್
ಹ ಹೇಳ
ಹ್ಮ್
ಅವ್ರ ಅದೇ ಹೊಲ್ಕೋತ ನನಗ
ಹಾ
ಚಂತ ಬತ
ಹ್ಮ್ ಹೌತ
ಹ್ಮ್ ಹೇಳ್ಕೊಂಡ ಮೂರು ನಾಕು ದಿನಾ ಬೇಕೇನು
ಏನು ಹೊಲಿಲತ್ತ ಇಲ್ಲ ಹೊಲಿದ್ರು ಒಂದ್ ತಾಸನ್ಯಾಗ ಹೊಲಿಬಹುದು ಆದ್ರ
ಏ ಮನಸ್ಥಿತಿನೂ ಸರಿಯಾಗಿರ್ಬೇಕು ಮನೇಲ್ ಸ್ಥಿತಿನೂ ಸರಿಯಾಗಿರ್ಬೇಕು ಅಂದ್ರ ಹೊಲಿಯೋದ
ಪ್ರೇನ್ ಹೊಲಿಬೋದಂತೆ ಒಂದ್ ತಾಸ್
ಹೌದ
ಕತ್ರಿಸಾಕ್ ಒಂದ ಅರ್ಧ ತಾಸ ಬೇಕೇನ
ಕತ್ತರ್ಸ್ಲಕ್ಕೆ ಜಾಕ್ತಿ ಹಿಡಿ
ಹ್ಮ ಅಂದ್ರೆ ಅದು ಎಷ್ಟು ಸರಿಯಾಗಿ ಎಷ್ಟು ಅಳತಿಯದಾಟು ಮಾಡಿ
ಅದು ತೋಳನ್ ಡಿಸೈನ್ ಹಾಕಾಕೊಂಡು
ಹ್ಮ್
ಮತ್ತ
ಕೈ ಒಂದು ತೋಳಿಂದ ನಡೀತ ಇನ್ನೊಂದ ತೋಳಿಂದ ಅದು ಇದು ಮಾಡ್ಬೇಕಲ್ಲ ಆಕಾರಾರ್ ತೋಬೇಕಲ್ಲ ಅದಕ್ಕೆ ಸ್ವಲ್ಪ ಸಮಯ ಬೇಕು
ಹ್ಮ್
ನಾವು ಕಲಲಿತಿದ್ಯಾ ಅದು ಇನ್ನೊಂದ ಕೈದ್ ಆಕ ಲ್ಲ ಆದ್ರ ತೋಳಸಬಂಧಿ ನಮಗ ಅಬ್ ಗೊತ್ತಲರ್ ಸಂಬಂಧಿ ಬಿಟ್ಟು ಬಿಟ್ಟೆ ಅದಕ್ಕ ಅದು ಬಾಳ ತಳ್ಳಿ ಕಲತಿ ಇತ್ತದ್ ನೀ ಹೆಂಗ್ ಕಲ್ತ ಅದು
ನನಗೆ
ಹ್ಮ ಅದೇನ ಮರದ ತುಂಬಿಗೆ ಹಸಿ ಪಟ್ಟಿ ಬರ್ತದತ್ತಲ್ ಹಿಂಗಿಟ್ಟು ಆಕಾರ ಹಾಕೋ ಅದು ಕರ್ಸ್ಬೇಕಕ್ ನೋಡು ತುಮ್ಮ ಅದು ಗೋಜಿನನಲ್ಲು
ಅದು ಯೂಸ್ ಮಾಡ್ಬೇಕಂದ್ರೀ ಅದು ಹೆಂಗೆ ಯೂಸ್ ಪಕ್ಕದು ಹಾಗ ಉಪಯೋಗಿಸ್ಬೇಕ ನ್ ಬೇ ಗ ಗೊತ್ತಬೇಕು
ಹ್ಮ ನಾನು ಫೋನ್ಗ ನೋಡಿದ್ದೆ ಅದು ಅದ್ ಹಿಂಗ್ ಕೈಲಿ ಹಾಕೊಳದು ಆಕಾರ ಹಾಕೊಳದು ಕೆಟ್ಟತವ ಮತ್ತ ಅದಕ್ ಸಮಯ ಬಾಳ್ ಹಿಡಿತದಕಂಡು ಅದು ಅಳತೆ ಪಟ್ಟಿ ತೋಸಿದ್ರು ಹ್ಮ್ ಅಂತದ ಎಲ್ಲಾ ಹೊಲಗೆ ಹೊಲ ಸಾಕ
ಹ್ಮ್
ಹ್ಮ್
ನಿನ ಕಡೆ ಯಾಕೋ ಬಾಳ ಕೊರ್ಕ್ ಕೊರ್ಕ್ ಕೆಳಸಾತೈತಿ.
ಇವಾಗೂ ಹಗೆ ಕೇಳ್.
ಹಾ. ನೀ ಏನ್ ಹುರಿಯಾಕತ್ತೇನು ಏನು.
ಇಲ್ಲ ಕಟ್ ಮಾಡ.
ಹ್ಮ್ ಅದ್ರ ಸೌಂಡ್ ಬ ಹಾ
ಅದು.
ಇಾಗ ಇವಾಗತ್ೂ ಬಾಳ. ಲೈಟ್ ಹೊಂಟಾವ್ ನಮ್ ಕಡೆನುೂ ಒಂದ್ ತಿಂಗಗಳಾಯ್ತು ಚಂದಂತನ ತೆಗಿತಾರ ಹೀಂಗ ಒಂದ್ ತಾಸ್ ಒಂದ್ ತಾಸ್ ನಿಂತನ್ನಂಗಿಲ್ಲ.
ಹ್ಮ್.
ಮತ್ತ ತೆಗೀಿತಾರೆ
ಹ.
ಪಾಸ್ ಸ ಸರಿಯಾಗಿೆ ಇಲ್ಲ ಈ ಕಡೆ,
ಹ್ಮ್.
ಯಾಕೆ ಏನು.
ಹ್ಮ್ ಹ್ಮ್.
ಮತ್ತೆ.
ಮತ್ತೆ ಹಬೇಕ.
ಮಧ್ಯಾಹ್ನ ವಿಶೇಷ ಏನು ಅಡಿಗೆ?
ತಿಪ್ಪರ್ಕಪಲ್ಲ ರೊಟ್ಟಿ.
ಹಾ.
ಅನ್ನ ಅನ್ನ ಒಗರಣಿಹಾರ ಜೀರಾಸ್.
ಹಾ. ಜೀರಿಗೆಕೆ ಅ್ಣನ ಬಳ. ಸುಲಭ ಆತೈತಿ ರುಚಿನೂ ಆತೈತಿದು ಬಟಕ್ಕನೆ. ನೀ ಹೆಂಗ ಮಾಡ್ತೀ ಜೀರಿಗೆಯನ್ನ
ನಾ ಎಣ್ಣೆ ಹಾಕ್ತೇನ ಈಗ ಕರ್ಬ್ ಹಾಕ್ತಿ. ಹತನಿ ಜೀರಿಗೆ ಹಾಕ್ತೀನಿ ಮೆಣಸಿನ್ಕಾಯಿ ಹಾಕ್ತನಿ.
ಹ್ಮ.
ಅನ್ನ ಹಾಕ್ತೀನಿ ಕೊತ್ತಂಬರಿ ಅಷ್ಟೇ ಇತ್ ತೊಂದ್ರ ಹಾಕ್ತೀನಿ ಇಲ್ಲಾಂದ್ರ ಇಲ್ಲ ಸ್ವಲ್ಪ
ಹಾ ನಾ ಮಾಡ್ತ ಇ ನಂದ್ರ ಎಣ್ಣೆ ತುಪ್ಪ ಇದ್ರ ತುಪ್ಪ ಹಾಕಿರ್ತೀನಿ ಎಣಿ ಜೋಡಾ ಇಲ್ಲಾಂದ್ರ ಬರೀ ಎಣ್ಣೆ
ಹ್ಮ್
ಅವ ಕಾದ್ ಬೆಳಕ ಜೀರ್ಗಿ ಹಾಕ್ತೀನಿ
ಹ್ಮ್
ಒಂದ್ರಾಗ ಎರಡು ಮೆಣಸಿನ್ಕೆ ಮಾಡಿ ಹೊೋಳಿ ಇರ್ತಿವಲ್ಲ
ಹ್ಮ್ ಹ್ಮ್
ಮೆಣಸಿನಕಾಯಿ ಹಾಕ್ತೀನಿ
ಹ್ಮ್
ಅಕ್ಕಿ ಅದೆಲ್ಲಾ ಬಾಡ್ಕೊಂಡು ತಗದು ಅಕ್ಕಿ ಹಾಕ್ತೀನಿ ಕುದಿಸ್ತೀನಿ
ಹ್ಮ್
ಜಲ್ದಿ ಆಗತೈತಿ
ಇಲ್ಲ ನಾವು ಮಾಡಿದ ಮೇಾಗ ಅನ್ನಕ್ಕೆ ಮಾಡ್ತೇವ
ಹಾ ನಾ ಇಲ್ಲ ಅಕ್ಕಿ ಇರ್ತದಲ ಅಕ್ಕಿನೇ ಇದು ಮಾಡ್ತೀವಿ ನಾ ಏಳು ತರ ಒಂದ್ ಸತಿ ಮಾಡ ನೋಡು ರುಚಿ ಆಗತೈತಿ
ಹ್ಮ್
ನಾ ಕೊತ್ತಂಬರಿ ಅದ ಏನ್ ಹಾಕಲ್ಲ ಬರೀ ಕಮ್ಮಿ ಪದಾರ್ಥ ಇಿಂದ ಚಂದ ರುಚಿ ಆಾಗಿ ಆತದ
ಏನೋ ಮನ್ಯಾಗ ಮಾಡ್ಕೊಳಕ್ ಸಮಯ ಇರ್ಲಿಲ್ಲ ಸಾಮಗ್ರಿಗಳು ಬಾಳ್ ಇರ್ಲಿಲ್ಲ ಹೊಟ್ಟಿ ತುಂಬಬೇಕು ಅಂದ್ರ ಅವಾಗಿಂದ ಅವಾಗೆ ಮಾಡ್ತೀನಿ ಹೋಗ್ಯಾರ ಕಾಕ ವರಗ ಏ ಮಕ್ಕಡೆ ನೀರ್ ಇರ ಹಾ ಸರ್ ಒಳಗ
ಹೌದು ಏನ
ಟಿ
ನಿಮ್ ಅಜ್ಜಿದ ಆರಾಮ್ ಆಗ್ಯದ
ಹಾ ಆರಾಮ್ ಆಗ್ಯಾದ
ಮತ್ತ್ ಅಂಕಿತ
ಹ್ಮ್ ನಿನ್ನೆ ರಾತ್ ರಾತ್ರಿ ಮಾಡಿದ್ಲು ಮತ್ತೆ ಮಾಡಿಲ್ಲ ನಾನೇ ಮಾಡ್ಬೇಕಕ್ ಇವಾಗಂತ ಬಿಟ್ಟಿ
ಹೌದ
ಹ್ಮ್ ನಿಂಗ ಮಾಡಿದ್ದಾ
ಹ ಈಗ ನೋಡು ಬಾಂದ ತಂದ ಇರ್ತೀವಿ ಈಗೇನ್ ಚಂದ ತನ ಸಂತನಲ್ಲ ಬಾಬಾನೇ ಅನ್ಕೋತ್ ಕುಂದಿರ್ಬೇಕೇ ಅಂತ ಮಾಡಿ
ಇಲ್ಲ ಒಮ್ಮೆ ಕರದ್ರೆ ಮುಗಿತು
ಇಲ್ಲ
ಸರಿ ಅವಳಿಗೆ ಹಚ್ಚ್ ಇಡ್ಲಿ ಮತ್ತೆ ಹಚ್ತಿನಿ